ಹಲೋ
ಹಲೋ
ಹ್ಮ್್ಮ ಸ್ವಪ ಅಹ್ರಾಮಾ
ಹಾ ಆರಾಮ ನೀ ಆರಾಮ
ಹ್ಮ ಆರಾಮ ಅದೇ
ಎಮ್ಮಳದು
ಏನೆಲ್ಲಾ ಕೂತಿದ್ದೆ
ಹ್ಮ ಚ
ಚಾ ಆಯ್ತ್ ನಿಮ್ದು
ನಮ್ದು ಆಯ್ತು
ಹ್ಮ್ ಮತ್ತೇನಂಚ
ಏನೆಲ್ಲ ಕೂತಿದ್ದೀವಂಗ ನೀವು
ಹ್ಮ್ ನಾನು ಸುಮ್ ಕೂತಿದ್ದೆ
ಹ ಕಾಲೇಜ್
ಕಾಲೇಜ್ ಆಯ್ತ್ಕೊಂಡ ಬೆಳಗ್ಗೆ ಹೋಗಿದ್ದೆ ಈ ಚಂಜಿಗ್ ಬಿಡತು ಹ್ಮ್ ಮತ್ತ ಮರ್ಕ ನಂತ
ಏನಿಲ್ಲ ಏನ್ ಮಾಡಿರ್ ಕಾಲೇಜು
ಕಾಲೇಜ್ ಎನಿಲ್ಲಾ ಫಂಕ್ಷನ್ ಎತು
ಹಾ
ನಾವ ಐವತ್ತ ಇದು ಜಗತ್ತಿನ ಪರಿಸರ ದಿನಾಚರಣೆ ಎವತು
ಹಾ
ಜಗತ್ತಿನ ಪರಿಸರ ದಿನಾಚರಣೆ ಇವತ್ತ ಐದು ಜೂನ್ ೈದಿ
ಹಾ
ಹಾ ಹ್ಮ್ ಪರಿಸರದನ್ ಹಚ್ಚಾರನಪ್ಪ ಮಾಡ್ತಾರ ಅ ಅದು ಎಡ್ ಗಿಡ ಹಚ್ಚಾರ ಏನ್ ಶಿಶುುದವ್್ರ ಯರಡು ಗಿಡ ಹಚ್ಚಾರ ಅಲ್ಲಿ ಎ ಆರ್ ಎಸ್ ಅಗ್ರಿಕಲ್ಚರ್ ರಿಸರ್ಟಷನ್ ಅಂದ್ರ ಕೃಷಿ ಕೃಷಿದ ಐತೆ ಅಲ್ವೇ ಗಿಡ ಹಚ್ಚಾರ ಗಿಡ ಹಚಾರ ಇಲ್ಲಿ ಆಡು ಫಕ್ಷನ್ ವೇಣ ಫಂಕ್ಷನ್ ನಾಗ ಗಿಡ ಗಿಡ ಗಿಡ ಹಚ್ಚದು ಅದು ಹಚ್ಚುದು ಇದು ಮಾಡದು ನಡದದ ಹ ಹಾ .. ಹ ಮತ್ತ ಇಲ್ಲೊಬ್ಬಾ ಪಂ ಪಂಪ ಜಾವತಿ ಅ ನವತಾನ ಪಂಪ ಜಾವತಿ
ಪಂ ಜಾವತಿ ಅತ ಮಾನ ಜಾವತಿ ಮೇಡಮದ ಶಿಷ್ಯ ಹಲೋ ಪಂಪ್ ಜ್ಯೋತಿಯನವ ಪಂಪ್ ಜ್ಯೋತಿಯ ಅವನ ಶಿಷ್ಯ ಮತ್ತತ್ ನಿಮ್ ಮತ್ತೆ ಗಿಡಾಪಿಡ ಸಿಗತಾವನು ಗಿಡಾಪಿಡ
ಹಾ ಎಲ್ಲದ ಗಿಡಾಪಡ ನಿಮ ಚಕ್ಕ
ನಮ್ಮಂತಕ್ಕ ಯಾವ ಗಿಡಾವ ನಿಮಮ್ಮಂತಕ್ಕ
ನಮ್ಮ್, ಕಡೆ, ಬೇವಿನು, ಗಿಡ, ಅಶೋಕ್, ಗಿಡ? .. ಮಾಮೂಲಿ, ಗಿಡ, ಮಾವಿನ, ಹಣ್ಣಿನ ಗಿಡ. .. ಬೇರೋಣನ್, ಗಿಡ, ಎಲ್ಲ, ನೀನ್ ಗಿಡ ಅದಾವ ನಿಮತಕ್. ..
ಏನ್ ಮಾಡ್ತೀಯಾ ಅಕ್ಕ ತೆಂಗಿನ ಗಿಡ? ..
ಹಾ. ..
ಹೇ, ಇತ್ತುಲಿ, ಗಿಡ. .. ಮತ್ತೆ, ಇದು. .. ಇದು, ಮತ್ತ, ಮತ್ತೆ, ಕಡ್ಲೆ ಪುಡಿ ಗಿಡ ಓಪನ್. .. ಮತ್ತ, ಇವು, ಅಶೋಕ್, ಗಿಡ. .. ತೆಂಗಿನ ಗಿಡ ಪಾಳಿನ್ ಗಿಡ. .. ಮತ್ತ, ಇದು, ಬೇವಿನ ಕಾಯಿ, ಗಿಡ ನಿಂಬಿ ಕಾಯಿ, ಗಿಡ. .. ಮತ್ತೆ, ಕಂಡ, ಪಡಿ, ಬಿಡದು. .. ಮತ್ತೆ, ನಿಮ್ ಕಡೆ! ಏನ್ ಫಂಕ್ಷನು, ಮಾಡಲ್ಲವ. ..
ನಮ್ಮ್, ಕಡೆ ಏನಿಲ್ಲ! ಏ ಫಂಕ್ಷನ್, ಗೆಂಕ್ಷನ್, ಏನು, ಇಲ್ಲ. ಎಕ್ಸಾಮ್ ಸ್ಟಾರ್ಟ್, ಆಗದೇ. ..
ಹ್ಮ್, ಎಕ್ಜಾಮ್ ಅವನು? ..
ಹ್ಮ್, ಇಂಟರ್ ನಲ್, ಚಲೋದ, ಎಕ್ಸಾಮ್ ಇದೆ? ..
ಹಾ. .. ಎಕ್ಸಾಮ್, ನೋಡು, ಹ್ಮ್ ಎಕ್ಸಾಮ್, ನೋಡಿದಾಗ ಅಂಗೆ ಇತ್ತು. ..
ಹಾ. ..
ಹ್ಮ್, ಚಲೋ ಬರದಿಲ್ಲ! ಇ, ಬಂದಿದ್ದು. ..
ಹ್ಮ್, ಚಲೋ, ಬರುಧಿವಿ. ..
ನೀವು, ಮತ್ತೆ, ತಾಯಪ್ರನ, ಅನ್ನೋದು. ..
ಹನಿ, ಪ್ರಾಣಿ ನಾಯಿ. ..
ಹ್ಮ್. ..
ಚಕ್ಕ, ಚೋಳ ಹಾವ. .. ಹಲೋ? ..
ಹ್ಮ್. ..
ಇವು, ಧನಕೋಗವ್ರೆ. .. ಅವಾಂತರಗಳು, ಪ್ರಾಣಿಗಳು, ಇಲ್ಲಿ? .. ನಿಮ್, ಕಡೆ, ಯಾವಧಿಯವ್ಧು? ..
ಅಚ್ಚು. ..
ನಿಮ್. ..
ಒಳಕ್, ಸಸಿಗಲೇನ? ...
ಹಾ. ..
ಯಾಕ್ಸ್. ..
ಹ್ಮ್. ..
ಮತ್ತೇನು, ಕಂಡಾಪುಟ್ಟಿ? ..
ಹಾ. ..
ಕಂಡಾಪುಟ್ಟಿ, ಒಂದುಚುರು, ಇಲ್ಲಿ ಒಂತರ, ಹಾವುಗಳು ಕಂಡಪಟಿನಿ. ..
ಹಾ, ಇಲ್ಲಿ, ಏನುಬೆರೈನುಸು, ಅಕ್ಕಿಧಿರಿ. .. ನಿಂಗ್ ಆಗಲ್ಲಪ್ಪ ನೀವು ಸಾಕಿರಿ. ..
.. ಹಾ. ..
ನೀವು, ಯಾವ್ಯಾವ, ಪ್ರಾಣಿ, ಸಾಕಿರಿ? ..
ಬೆಕ್ಕ, ನಾಯಿ. .. ಬೇಕ, ನಾಯಿ, ಇದು, ಅಳಿಲ್ಲ. ... ಮತ್ತ. .. ಮತ್ತ, ಇವು! .. ಅದ್ರ, ಹೆಸಿರನು ಇಲ್ಲ, ಬಾಳಸಾಕೀರಪ್ಪ, ಏನೋ ಪ್ರಾಣಿಗಳು. .. ಕೇಳದ್ರ ಬಾಳದು ಮತ್ತೇನಂತೆ
ಮತ್ತೇನ್ ಏನ್ ಏನ್ ಮಾಡತಿದ್ರಿ
ಏನಲ್ಲಾ ಮನ್ನೆ ಎನ್ ಎಸ್ ಎಸ್ ಕ್ಯಾಂಪ ಮುಗಿತ್ತಾ ನಮ್ದು
ಹಾ ಎಲ್ಲಿಗಿದ್ರಿ
ಇದು ಬೆಂಡೆ ಬೆಂಬಳಿ
ಹ್ಮ
ಇಲ್ಲಿಂದ ಅರವತ್ತು ಕಿಲೋಮೀಟರ್ ಹ ಅದು ತಾಲೂಕ ವಡಿಗರದಾಗ ಬರ್ತದೆ ಜಿಲ್ಲೆ ಯಾದಗಿರಿದಾಗ ಹ್ಮ್ ಅಲ್ಲಿ ಹೋಗಿದ್ದೆವ ಫಸ್ಟಿಗ್ ಹೋಗಣ ನಾಷ್ಟ ಮಾಡು ನ ಅಷ್ಟಗಣ ಮಧ್ಯಾಹ್ನ ಸುಮಂಗಿ ಕ್ರಿಕೆಟ್ ಆಡ್ದವು ಫುಟ್ಬಲ್ ಆಡದೇವು
ಜಾಸ್ ದಿನ ಇದ್ರಿ
ಹ್ ಮೂರ್ ನಾಕು ದಿನ ಇಯ್ದು ಕರ್ಕೊಂಡು ಬರೀ ಕಸ ಬಳಿಸಿದ್ವಿ
ಹ್ಮ್
ಹ್ಮ ಮತ್ತೆ ಏನು ಅತ್ತೆ ಹ ಇದು ಏನಪ್ಪಾ ಏನು ಹೋಗುತ್ತೆ ಅಲ್ಲಿ ಚಿ ಚಿಕನ್ ಮಾಡ್ಸಿದ್ರು ಚಿಕನ್ ತಿಂದ್ವು. ಲಾಸ್ಟ್ ದಿನ ಬರಕಿತ್ತ ಮೊದ್ಲು
ಎಲ್ಲಾರಗೂ ಮಾಡ್ಸಿದ್ರಾ
ಹಾ ಎಲ್ಲರಿಗಿಲ್ಲ ವೆಜ್ ಇದ್ದವಗ್ರಿ ಕಾಜು ಕಾಜು ಪಲ್ಯ ಮಾಡ್ಸಿದ್ರ ಚಿಕನ್ ತಿನ್ನೋರ್ಗಿ ಚಿಕನ್ ಬಿರಿಯಾನಿ ಮಾಡ್ಸಿದ್ರು ಚೊಳ ಮಾಡಲ್ಲಲ್ಲ ಟನ್ ಚೊಳ ಇರಲಲ್ಲ ಹ್ಮ್ ಬಿರಯಾನಿದಾಗ ಬಿರಿಯಾನಿ ರೈಸ್ ಹಾಕದ್ ಬಿಟ್ಟು ನಾರ್ಮಲ್ ರೈಸ್ ಹಾಕ್ಯರ. ಅದು ಅನ್ನ ಕುದಿಸಿದ್ರು ಪೂರಾ ಹೊಚ್ಚಸಿದ್ರು ಪೂರಾ ತಳಗೆಲ್ಲ ಅದು ಟೇಸ್ಟ್ ಚಲೋ ಬಂದಿಲ್ಲ ಯಾರು ತಿನ್ಬಾರಡ್ದತ್ ಮಾಡಿದರದು
ಹ್ಮ್
ಹ್ಮ್ ಮತ್ತೇನಂತಿ
ನಮ್ದ್ರಾಗೂ ಮಾಡಿದ್ರಪ್ಪಾ ಪೂರ ಕಾರ ಹಾಕ್ ಬಿಟ್ಟಿದ್ರ
ಹಾ
ನಮ್ಗೂ ಕರ್ಕೊಂಡ ಬಂದಿದ್ರು ಎನ್ ಎನ್ ಎಸ್ ಎಸ್ ಕ್ಯಾಂಪಿಗೆ
ಹ್ಮ್
ಎಲ್ಲಿ ಏನ್ ಒಂದ್ ವಾರ ವಾರ ಅಂತ ಕರ್ಕೊಂಡ್ ಹೋದ್ರ
ಹ್ಮ್
ಅಲ್ಲಿ ಆ ಕರ್ಕೊಂಡ್ ಬಂದ್ರೆ ಅವ್ರ ನಮ್ ಸರ್ ಸರ್ ಭಾಷೆ
ಹ್ಮ್
ಹೇಳಿದ್ದೆ ಕೇಳಬೇಕಾ
ಹ್ಮ್ ಹೌದನು
ಹಾ ಅವಂದ ಎಲ್ಲ ಹೋಗೋದೈತಂತೆ ನಮಗ ಆ ಕರ್ಕೊಂಡ್ ಬಂದ್ರ ಮಾಡಿದ್ರ ನಮಗೂ ಚಿಕನ್ ಅದು ಯಾರು ತಿನ್ಲಾರದಂಗ ಮಾಡ್ಬಿಟ್ಟಿದರುಪ್ ಫುಲ್ ಖಾರ ಹಾಕಿಬಿಟ್ಟಾರ ಯಾರ ತಿ ಇಲ್ಲಿಲ್ಲದನ್ನ ಸುಮ್ನೆ. ಹಸರುಗಟ್ಟ ಮಾಡಿದಾಗ ನೋಡು
ಹ್ಮ್ ಅದೇ ಮತ ಸುಮ್ಮ್ ಹೆಸರಿಗೆ ಸುಮ್ಮ್ ಅದು ಮಾಡೋದಕ್ಕಿಂತ ಸುಮ್ ಚಿಕನ್ ಕೆ ಬ್ಯಾರೆದ್ ಮಾಡ್ಬೇಕು.
ಸುಮ್ನೆ ಹುಡುಗರು ಕಡೆ ಐದಐದ್ನೂರು ರೂಪಾಯಿ ಹಾಕಸ್ಕಂದರು
ಹ್ಮ್ ವಾಪಸ್ ಕೊಟ್ಟಿಲ್ಲ ನಾನು ಇದು
ಇಲ್ಲ ಕೊಟ್ಟಿಲ್ಲ
ಹ್ಮ್ ಅದೆಸ್ಕೋಂಬೇಕು ನಾವು
ಅವ್ರಿಗೆ ಅವು ಅವ್ರೇ ಎತ್ತಿಂದು ಬಿಡ್ತಾರವು
ಹ್ಮ್ ಹೌದು ಏನ್ ಮಾಡಕ್ ಬರ್ಲ್ ನುಡು ನಿಮ್ ಕಡೆ ಶಾ ಶಾಪೂರ್ ಗುಡ್ಡ ಶಾಪೂರ್ ಗುಡ್ಡ ಅದನ
ಹ್ಮ್ ಐತಿ ಹಾ ದೊಡದ ಐತಿ ಗುಡ್ಡ ಗಿಡ ಅದು ಬಾಳ ಅದವು
ಹ್ಮ್ ಜಡಾ ಕಂಡಪುಟ್ಟ್ಣ ಬೈ ಮಳ್ಳಿ ಮಳ್ಳಿ
ಮಳಿ ಏನಿಲ್ಲ ನಿಮ್ ಕಡೆ ಮಳಿ
ನಮ್ ಕಡೆ ಆಗೇತ ಇವತ್ ಆಯ್ತ ನೋಡ ಸ್ವಲ್ಪ ಸ ಸಣ್ಣಗೆ ಆಯ್ತಾ ಆಗಿ ಹೋಯ್ತು ಬಿಸಿಲು ಉತರ ನಿನ್ನೆ ನಿನ್ನೆ ನಿನ್ನೆ ಬಿಸಲ್ಲ ಮನ್ನೆ ಬಸೆ ಇವತ್ತು ಬಿಸಲ್ಲ ಕಂಡಪುಟ್ಟಿ ಬಿಸಲ್ಲ
ಹಾ
ಬಿಸಿಲು ಅಂದ್ರೆ ಏನ್ ಕೇಳ್ತಪ್ಪ ಕಂಡಪಟ್ಟಿ ಬಿಸಲ್ಲಾ ಈ ಸತಿ ಮಳಿ ಮತ್ತ ಚಳಿಗಾಲದ ತಾಂಡಿ ಕಂಡಪಟ್ಟು ಬಿಡ್ತದೆನ್ನು ಹ್ಮ್ ಹ್ಮ್ ಹ್ಮ್ ಆಯ್ತ್ ಚಳಿಗಾಲದಾಗ ಆ ಚಿ ಕಡೆ ಅಷ್ಟಲ್ಕೋತೇವ
ಹ್ಮ್
ಹ್ಮ್ ಆ ಕಡೆ ಹೋಗುದು ಆತ್ ಆ ಕಡರು ಇಲ್ಲಂತ್ರ ಏನನ್ಪ ಮಾನಿಕಿ ಗಿಡ ಅವನ್ ಮತ್ಗ ಮಾನಿಕಕೀಗಳ
ಹಾ ಅದಾವು ಇಲ್ಲ ಹಾಸ್ಟೆಲ್ ಬಾಜುನ ಅದಾವ
ಹಾ
ಆದದ್ರ ಏನ್ ತಿನ್ನಾಕದು ಬಿಡ ಅಲ್ಲ ಅವು ಇಲ್ಲ ಹಿಂಗ ಒಬ್ರ ಯಾರ ಕಾಯ ಕೂತಿರ್ತಾರ ಹಲೋ ಅವರು ಇರ್ಲಾರ್ದಾಗದು ಹಾ ಹಾ ಕಾವಲ್ ಕರ್ತಾರ ಅವ್ರರು ಎಲ್ಲಾರ ದು ಹೋಗಿ ಕರ್ಕೊಂಡ್ ಬಂದಿರ್ತೀವಿ ಅವ್ರಲ್ಲಾರ್ದಾಗದ ತಂದ್ಿಡು
ಫಸ್ಟ್ ಗೆ ಒಂದಾಗ ಇದಕ್ ಹೋಗಿದ್ದೀರ ನೀವು
ಎಲ್ಲಿ ಹಾ ಕರ್ಕೊಂಡು ಹೋಗಿದ್ರು ವು ಗಂಜಾಳ ಗಂಜಾಳ ಸುರ್ಪ ನ ತೊಗರಿದು ಹಾಕ್ಸಿದ್ರ ನಮ್ಗ ಒಂದೊಂದ್ ಇ ಪ್ಲಾರ್ ಕೊಟ್ಟ
ಹಾ
ಅದು ಎಲ್ಲಾ ಕೆಲ್ಸ ನಮ್ಮ್ ಕಡೆ ಮಾಡ್ಸಿದ್ರೆ
ಪುರಾನ್ ಕೈಗೆ ಹಾ
ಎಲ್ಲಾ ಅ ಕಾ ಹಾಕುದ ಅದಕ್ ನೀರ್ ಹಾಕುದ ಕಸ ತೆಗಿದೆ ಗೊಬ್ಬರ ಎಣ್ಣಿ
ಹ್ಮ್
ಹೊಳ್ಳ ಅದು ಲಾಸ್ಟ್ ಹಾ ಅದು ಲಾಸ್ಟ್ ಎಲ್ಲಾ ರಾಶಿ ಮೂುತ್ತನಾನ ನಾವೇ
ಹಾ
ಹಾ ಎಲ್ಲಾ ನಾವೇ ಮಾಡಿದೀವಿ ಹಾ ಎಲ್ಲಾ ನಮ್ ಕಡೆ ಮಾಡ್ಸೋರೆ ಹಾ ನೀವು ಯಾವ್ಯಾವ ಬೀಜ ಹಾಕಿದ್ರಿ
ನಾವು ಫಸ್ಟ್ ಗೆ ಬಂದಾಗ ಫಸ್ಟ್ ಸೇಮ್ ಬಂದಾಗ ಚೊಲೋ ಅದ ತಕೊಂಡು ದಿನ ಓದ್ತಿದವಪ್ಪ
ಹಾ
ಹ್ಮ್ ಎಲ್ಲಿ ಇಲ್ಲಾಂದ್ರ ಈ ಇದು ಕೃಷಿ ಕೃಷಿ ಏನೋ ಇತ್ತಪ್ಪ ಆದ್ರೂ ಹೆಸರು ಅಲ್ಲಿ ಓ್ತಿದ್ದೇವ ವೋಕೇಶನ್ದಾಗ ಗೊಂಜಾಳ ಗೊಂಜಾಳ ಬಿತ್ತಿದ್ರು ಮ ಸೂರ್ಯಪ್ಪನ್ ಬಿತ್ತಿದ್ರು ಮತ್ತ ಇದು ಕಟ್ಲಿ ಬಿತ್ತಿದ್ರು
ಹಾ
ಹ್ಮ್ ಅವೆಲ್ಲ ಪಫಸ್ಟ್ ನಾವು ಹಿಂಗೆ ಮಾಡುದು ನಿಮ್ಮ ಹಂಗೆ ಕೆಲ್ಸ ಕಂಡಪಟ್ಟಿ ಮಾಡ್ದೇ ಅಲ್ ಎಲ್ಲ ಬಿತ್ತದ್ರಿಂದ ಹಿಡುದು ಗೊಬ್ಬರ ಹಾಕದ್ರಿಂದ ಹಿಡುದು ಮತ್ ಇದು ಅದಕ್ ನೀರ್ ಹಾಕದು ನೀರ್ ಬಿಡುದು ಮತ್ತ ಗೊಬ್ಬರ ಹಾಕುದು ಮತ್ತೆ ಏನ್ ಸಿಗತ ಎಲ್ಲಾ ಮಾಡವ್ ನೋಡ ಮಾಡ್ಮ್ಯದ ರಾಶಿನೂ ನಾವೇ ಮಾಡ್ದ ನಮ್ ಕೈಗೆ ಮಾಡ್ಸದಪ್ಪ ಪೂರಾ ರಾಶಿನೂ ಮಾಡಸ ಎಲ್ಲಾ ಮಾಡಸ
ಹಾ
ಇ ನಾ ಇತ್ತಚಿಗೆ ಬರಬರೋಣ ಬಿಟ್ಬಿಟ್ಟೆ ಅರು ಆಯ್ತಾಯಯ್ತುಸಮ ಆರಾಮದಲ್ಲ ಹಲೋ ಹಲೋ
ಹಾ ಹಲೋ
ಹ್ಮ್ ಹತ್ತು ಸಮ ಆಮೇಲೆ ಅಷ್ಟತನು
ಹಾ ಆಯ್ತಾಯ್ತು
ಹ್ಮ್ ಹ್ಮ್